ಹಲೋ,
ಊಟ.
ಹಲೋ,
ಹಲೋ, ಹಲ್ಲೋ. ಹಾ ಕೆಲ್ಸತದ
ಕೇಳಿಸ್ತದ ನಿನ್ನಗ ನಂದ ಕೇಳಕ ಇದ್ದಿಲ್ಲ ನಿನಗ
ಹಾ ಕೆೇಳಸಕತ್ ಹೇಳು
ಊಟ ಮಾಡದೇನಮ್ಮಿ
ಊಟ ಇಲ್ಲ್ ಮಾಡ್ಬೇಕ್ ನಿಂದ. ಹುಷಾರ್ ಇರಲಿಲ್ಲ ಅದಕ್ಕೆ ಮಾಡಿಲ್ಲ.
ಏನಾಗ್ಯದ.
ಎ ಸ್ವಪ ಜ್ವರ ತೇಲ ನೌಕತಿತ್ತು. ಅದಕ್ಕೆ ಮಾಡಿಲ್ಲ. ಯಲ್ಲಿದೀ ಇಗ್
ನಮ್ ಕಾಕ ಬಂದ ಸಿದ ಇಲ್ಲಿ ನಮ್ ಅತ್ತೆರಾ ಮನಿಗ್ ಬಂದ ಬಂದ್ಗೆಸಿ ಅಕ್ಡಿ ಯಾದಗಿರ್ಕ್ ಹೋದ. ಹಂಗೆ ಹೋಗಿ ಬರಂ ಬಾ ಅಂಥ ಅಂದ ಸೀದಾ ಗುಂಡಳ್ಳಿ.
ಹಾಸ್ಪಿಟಲ್ ಹಾಕಿದರೆ ಕಿರಿಕಿರಿಂತ ಅರಾಮ ಬಕಿ ಬರ್ದನು
ಹ್ಮ ನಮ್ ಕಾ ಕಡಡೆ ಬರ್ನಪ್ಪರ ಒತ್ ಗಂಟೆ ಬಿಡ್ತಾರ ಮನೇ ಎ ಊಟಗ
ಒಂಬತ್ತಗೆ ಒಂಬತ್ತುವರೆಗೆ ಇರ್ಬೇಕ ಅದ ಅಂದ್ರೆ ಒಂಬತ್ತು ಗಂಟೆ ಒಂಬತ್ತು ವರೆ
ನಮ್ ಕಾಕ ಗೌರ್ಮೆಂಟ್ ಗೌರ್ಮೆಂಟ್ ಡ್ಯೂಟಿ ಮಾಡ್ತನ್ ಮಾತ ಆತನು ಹ್ಮ ಅದಕ್ಕೆಲ್ಲ ನಡತದೆ ಒಂಬಲ್ಲಿ ಒಂಬತ್ತುವರೆಗರೋಬಕ್
ಅ ಅಡುತ ಬಿಡೆ
ಬಂದ್ಬಡದ್ ಗೂಡಯತ್ ಬರವ ನ ಅದ್ ಗೂಡ ಬಂದ ನಡಿತದ ಒಂದ್ರು ಪಾಸ್ ಮಾಡಸು ಚಂಗರಲ್ಲ ಅಂತ
ಹಾ ರೈತನಾನವಾರ್ಸ್ ಪಾಸ್
ಹಾ
ರೆಕಮೆಂಡ್ ಮಾಡರ್ಸ್ ಪಾಸ್
ರೆಕಮೆಂಡ್ ಅಲ್ಲ ಏನ್ ಮಾಡ್ದಿ ರೆಡ್ಡಿ ನೋಡ ಇದು ಈ ಹುಡುಗಂದ ಇಲ್ಲಿ ಯಾವ್ದದ ಒಂದು ಹುಡುಗಂದ ದಿವಸ ಆಧಾರ್ ಕಾರ್ಡ್ ಉರದ
ಹ್ಮ
ಇಸ್ಗೊಂಡ್ ಡೈರೆಕ್ಟ್ ಯಾದ್ಗೀರಿ ಕಾಲೇಜ್ ಒಂದು ಇದು ನಮ್ಮೂರ್ ಶಾಪುರ್ ಕಾಲೇಜ್ ದ ಒಂದು
ಪಾಸ್ ಎಲ್ಲ ಒಂದ್ಸಾರಿ ಆಕ ಮ ಬರದಲ್ಲ ಯಾವ್ದ
ನಂದನ್ ಲೇ ಅಣ್ಣ
ಆಯ್ತ್ ಆಯ್ತ್ ಮಾಡಸ ಮಾಡಸ
ಮತ್ತೆನ್ ಸಮಾಚಾರ.
ಹಾ
ಮತ್ತೆನ್ ಸಮಾಚಾರ
ಮತ್ತೆ ಏನ ಇಲ್ಲ ಆರಾಮಲ್ಲ ಬರಲೇ ಬೇಡ ಕಾಲೇಜ
ಮಾ ಬಾ ಬಾ ಸಮ ಬಧ ಹೋಗ ನೀ ಇಲ್ಲಿಗರ್
ಹ
ಶಾಪುರು ಯಾದ್ಗೀ ಎಲ್ತಾಗ ಬಂದ್ ಆಯ್ತಿ ಆರಾಮ್ ಕುಂದ್ರು ಕುಂತ ಕೇಯಸ್ ಬಾ ಬನ್ನಿ ಕಾಲಜ್ ನಮ್ಮಕ್ಕ ಅಟೆಂಡೆನ್ಸ್ ಹಾಕತಾರೆ ಹೋಗ್ಬಡ ವಾಪಸ್
ಹಯತ
ಆ
ಹಲೋ
ಹಲೋ
ಮತ್ತೆನು ಸಮಾಚಾರ.
ಮತ್ತೆ ನಲ್ಲ ಹೇಳ್ಬೇಕ ನೀ
ನಮ್ದ ಏನ ನೋಡಪ್ಪಾ
ಹಾ ಜವ ಮಾಡ ಆಯ್ತು
ಏನಲ್ಲ ಸುಮ್ ಕುಂತ್ರಿವ್
ಹ ಬಸ್ ಬಂದಿಲ್ಲಣ ಒನ್ ಬೈಸಿಗೆ ಬರಬೇಕಕ್ಕೆ ಇ
ಇನ್ನ ಬಸ್ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕಕ್ಲ ಸಾಯ್ಬೇಕ ಏನೋ ಅನೋನ.
ಷರಿ ಎನ್ ಮಾಡನ್
ನ್ ನಸೀಬಾದಗ್ ಏನ್ ಕೆಲ್ಸ ಆಗ್ಲ ಒಂದನ್ ಆಗ್ಲಕ್ಕೆ ಕೆಲ್ಸ
ಬಂದಲ
ಈಗ ಸ್ಟೇ ಪಣ್ ಬೀಳತಾವ್ ಅಂತೆ ಸ್ಟೇ ಪಣ್ಣ ಬಿಲ್ಲಗಾವ್
ಸ್ಟೇಪೌಂಡ್ ಯಾವಾಗ ಬೀಳತ್ತಂತೆ ನೀನು
ಯಾವಾಗ ಬೀಳತೀರಿ ಎತ್ತೋಳಾ ಬಾರಾವಸಣ ದಾಂಡೇಲಿ ಹೋಗಿ ಬಂದ್ರ್ಯ
ಹೋಗ್ನ್ ರೇ ದಾಂಡೇಲಿ ಹೋಗನ್ ರೇ ಅ ಲೈಫ್ ದಾಗ ಎಲ್ಲಾ ಎಂಜಾಯ್ ಮಾಡ್ಬೇಕು ತ ಕ ಬಲಾ ಭಲ ಕಾರವಾರ ಧರ್ಮಸ್ಥಳ ಯ ಬೇಡಾ ದಾಂಡೇಲಿ ಹೋ ಧರ್ಮಸ್ಥಳ ಕರ್ಕೊಂಡೋಗ್ತಿದ್ರು ದಾಂಡೇಲಿ ಸೈಡ್
ದಂಡಲ್ಕೋಕ್
ಅರ್ದೊಂದ್ ಮೂರ್ ಮೂರ್ ಸಾವಿರ ಒಬ್ಬಬ್ರ ದಾಂಡಲಿಗೆ ಹಾ ಒಬ್ಬೊಬ್ರಿಗ್ ಮೂರು ಮೂರ್ ಸಾವ್ರ ಬರುತ. ಪ್ರೆಷರ್ ತಗೊಂಡ ಹೋಗಬೇಕ್ಲೆ ಪಾಡ ಅಕಡಿಗೆ ಇಲ್ಲ ಟ್ರೈನಿಗೋಗ್ಬೇಕು ಟ್ರೈನ್ ಪೂರ ನಡತದ ಟಿಕೆಟ್ ತಗೊಂಡದು ಟ್ರೈನಿಗೆ ಹೋದ್ರ ನಡಿದ್ದಾರಾಮ್. ಡಿಸ್ಕಸ್ ಮಾಡಿದ್ರ ಇತ ಇದ ಡಿಸ್ಕಸ್ ಮಾಡಿಕ ನೋಂದ್ರಿ. ನೋಡ ಹ್ಮ ಸರಿ
ನಮ್ ಖರ್ಚ ಸಾಲಲೆನದು ಸಾಲ ಮಾಡಿ
ಅ ಸಾಲ ಕಟ್ಟ ಮುಂದೆ ಯಾಪು ಕಾರ್ಯ ಆ್ಯಪ್ ಮಾತ್ಯಡ್ಕೊಂಡ್ ರೊಕ್ಕ ಕೊಡ್ತರ ತಲಿ ಕೆಟ್ಟು ನಮ್ ಚಿಂತಿ ನೋಡ್ ನೊಡ್ತ್ ಮತ್ತೆ.
ಹದ ಬರಕತ್ತಿರಾ ಮಾತಾಡಕ್ಕೆ
ಬ್ಯಾಸ್ರ ಹಾಕ್ಬಾರ್ದಲ ಬ್ಯಾಸ್ರ ಗೀಸ್ರ ಅನ್ಬಾರಡ್ದು ಚಲೋ ಯಪ.
ಆಯ್ತಾಯ್ತ್ ಮಾಡಮ್ ಮಾಡಮ
ಬಸ್ವ ತಿಂಡಿ ಆಯ್ತ್
ಯಾವುದದ್ ಬ್ಲಾಕ್ ಬೋರ್ಡ ರೆಡ್ ಬೋ
ಆಡಿನೇರಿ ಆಡಿನೇರಿ ಅದು
ಅಂದ್ರೆ
ಮುಂದ್ ಹಕ್ಲೆ ಸರ್ ಇಲ್ಲಿ ಬ್ಯಾಗ್ ಹಾಕ್ಸಿದನ. ಹಲೋ
ಹಲೋ
ಬಸ್ಮಾಂತ ನಮ್ ದೋಸ್ತ್ ಹಾಸ್ಟೆಲ್ ಒಂದ ಬರ್ತ ನಿಂದರು ಕೂಡ ಅಂತ ಹೇಳ್ದ.
ಯಾರ್ರೀ
ಇಲ್ಲದ್ದ
ಹ್ಮ್
ಬರ್ತ ತಳ್ಸ ಬಲ್ರಂತಿಂದ ಮ ಬರಲ್ಲ ಏನಿಲ್ಲ
ಬಂದ್ಬಿಡು ಬಸ್ ಬಂದ್ರ ಲೇಟ್ ಆತ್ ನೋಡು
ಬರತ್ನಾ ಅವ್ನ್ ಕಾಯ್ಕೊಂಡ ಕುಂತ್ ಮುಗೀತ್ು ಆಮೇಲೆ ಸಿಗ್ನಿ ಅಂತ ಹೇಳ್ತೀನಿ ಬಂದು ಹ ಊರಿವತ ನೀ ಹಾ
ಹೋಗ ಹೋಗ ಆರಾಮ್ ಹೋಗ ತಿರಿಯಾಡಿನೊಂದ ಎರಡು ದಿನ
ಯಾಕ
ರಿಯಾ ಹಾಕೋಡಿ ಹಸ್ಟ್ಲಗಿದ್ದ್ ಏನ್ ಮಾಡ ಬೇಸ್ರ ಬರ್ಲ್ಲಾ.
ಹೌದಾ
ನೀ ಅರಾಮ್ ತಿಗೋಣ ಬಿ ಆರಾಮ್ ರಡ್ಡಿ ಇರ್ತ ಜೈತೆ ಯಾಕಿರ್ತ ಹೇಳ ಅಶ್ಲಗೆ
ಮನೆ ಬ್ಯಾಡ್ಯಾಂತ ಆರ ಆರಾಮ್ ಯಾಕ ತಿರ್ಗಾಡ್ ಸಐತಪ್ಪ ಜನ ಉಪಾಸ ಆಬೇಕಕ್ ನೀ ಹೆಂಗ ಗೊತ್ತ
ಹಲೋ
ಹೇಳ ಹೇಳ
ಜಾಸ್ಲ್ಲಯ
ಕೇಳಸ್ತದೆ ಹೇಳೆ
ಅದೇ ದಿನ ತಿರ್ಗಾಡು ಉಪವಾಸಾ ಸಾಯಿಬೇಕು ಏನ್ ಲೆ ಎ ಇದಪ್ಪ ಬೇಡ ಬಾ ಹೂ ಹಲೋ
ನಾ ಏನ್
ಅೆಡ್ೇ ಮುಂದ ಕೂಡಮ್ಮ ಅಂತಾನ ಬ್ಯಾಡ್ ಪೈಲ್ ಕೊಡಣ
ಅಭಿ ಬಿಟ್ಟುಹೋದ ಏನ್ ಲೆ
ಇಲ್ಲಿ ಕೂಡು ಎಲ್ಲಾ ಬೇಡ ಮುಂದ ಹೋಗ್ಬಿಡು ಈಗ ಕೂಡ ಮ ಇಲ್ಲಿೇ ಹಿಂಗಗೆಿಡಾಕ್ ಬರ್ತ್ತದೆ ನೀಂಗೆ ಹಂಗ ಹತ್ತು ಮುಂದೆ ಸಾಯ್ಬೇಕಿಂದ ಹಿಂದಗಡಿ ಹಲೋ
ಹೇಳು
ಹಾ
ಅಭಿ ಬಿಟ್ಟು ಹೋದನೆಲೆ
ಬುಟ್ಟೊಡ್ನ ನಿಂಗ
ಹೂ
ಹೌದ ಯಾಕ
ನ ಅಲ್ಲ ನರಸ್ಯಾ ನಮ್ಮ ದೋಸ್ತ್ ಇನ್ನೊಬ್ಬಂದ್ರ ನರಸವಣ್ಣ ಅವರ ಅವ್ರು ಕೂಡ ಮಾತಾಡ್ಕೊಂಡು ನಿಂತಿದ್ದಿದೆ
ಹೂ ಅಭಿ ಒಬ್ಬ ಹೋದನ ಎದ್ರಲ್ಲಿ ಹೋದ
ಬಸ್ ಬಂತು
ಕರಿಲಲ್ಲ ಏನ್ ನಿಂಗ
ಫಸ್ಟಿಗೆಗ ಒಂದ್ ಸಾರಿ ಫೋನ್ ಆಯ್ಚ್ಚಿದ್ದ ಬರಲ್ಲ ಬರ್ಲ್ಲ ಅಂತ ಎಂದಿದ್ದೆ ಆ ಬಸ್ ಬಂದ ಕರಿಬೇಕಿಲ್ಲಾ ಹೋಗಲಾ ಫೋನ್ ಅಚ್ಚ ನೀ ಬರಲ್ಲ ಅಂದಿ ಅಂತಲ್ಲ ಅದಕ್ಕೆ ಕರೆದಿಲ್ಅಂತನ ಅವ
ನಿ ಬರೇ ಇಂಜಿನ್ ಅದಪ್ಪ ಒಂದಂದು ಟ್ರಾಲಿ ಇಂಜಿನ್ ಯಟ ನಿನ್ನೆ ನಿನ್ ಮತ್ತೆ ಹೆಂ ಕೇಳ್ತ ನ
ಹೌದು ಬಿಡಪ್ಪ
ಅಂತ ಕಳ್ಸಿ ಹಾ
ಅಕ ಟ್ರ್ಯಾಲಲ್ ಬಿಟ್ಟ ಬಂದನ ಹೆಂಗ್ ಸಾವ್ರದ ಹದ್ೇಳ ಅಮ್ಗೆ ಇಂಜನ್ ಬರ ಖರಿ ಅಂದ್ರ
ಸಾರ ಹಾ ಬಸ್ ಗೆ ಬಂದಳ ಆಕಿ ಬಸ್ ಗೆ ಬಂದಳ
ಇಲ್ಲ
ನ
ಮೊನ್ನೆ ಟ್ರಾಯಲ್ ಇಲ್ಲಿ ಇತ್ತಲ್ ಮತ್ತೆ
ಹೂ ಹೂ ಂಟಂ ಯಾವಾಗ ಹೂ
ರಾಲಿ ಕಡೆ ಎಷ್ಟ ಮನ್ ತ್ಯಪ್ ಜಿಲ್ಲೆ ಎ.
ಮೊರಂ ಎಂಗೈತ್ ನಿಮ್ ಊರಾಗ.
ಹೇ ನಮ್ಮೂರಾಗ.
ಚಲೋ ಆಯ್ತಾ
ಚೋಲಾ ಐತಿ ನಾಮ್ ಊರಾಗ
ಜಗಳಗಿಗಳ ಏನಿಲ್ಲ
ಹಾ ಹಂಗೆ ಯಾವ್ದು ಸಣ್ಣು ನಿಮ್ಮೂರಗೆ
ಹೇ ನಾಮ್ ಊರಾಗ ಎರಡು ದಿನ ಎರಡು ದಿನ ಜಗಳನೆ ಜಗಳ ಗಾನ ಆಡ್ತವು ನಾಮ್ ವೂ
ಯಾವ ಯಾಮಂದೀ
ನಮ್ಮಜ ಎಷ್ಟ ಮಂದ ಹೋದೆ ನಮ್ಮಂದ ದೊಡ್ಡ ಡಿಮಾಕ ಮಾಡ್ತಾವ ಸ್ವಲ್ಪ ಪಾರ್ಟಿ
ನಮ್ಮೂರಾನ ಹಂಗೆ ಮಾಡ್ತಾನೋರ್ಸಿ. ನಮ್ಮರ ನಂನೋರು ಸೇಮ.
ಎಲ್ಲ ಒಂದ್ ಜನಾಲ ಮಕ್ಕಳ ಜಗವಾಡಕ್ ಸೈತವ. ಹ್ಮ್ ಹೇಳನಜ .
ಅದೇರ್ಬೇಕ ಅಬ ಹರಿ ಹರಿದಿನಗಳ ಪೈಕಿ ಮಾತಾಡ್ಬೇಕ.
ಅಬ್ಬಾರಿ ಇೇಳ ದಿನಗಳ ಬಗ್ಗೆ ಮಾತಾಡ ಬೇಡವಲ್ಲಾ ಪರ್ಸನಲ್ ಯಾಕ. ಕೊಚ ನೀ ಅವ ಮತ್ತೆ ಕಾಶ್ಮೀರ್.
ಹ ಕಾಷ್ಟಟ್ ಪೇ ಸೋ ರೂಪಾಯ. ನಮ್ಮ ನಮ್ಮಲ್ಲಿ ಮಾಡಬಾರಡ್ದ ಬಂದಿದೆ. ಹೇರ್ಕೊಂಡು ಹತ್ರ ಮಕ್ಕಳು ಹೊಡಕ. ಹ್ಮ.
ಉತ್ಸಾಹ ತಿದೆಲಕ.
ಸಾಪ ಸಂಭಾಯತ ಹೂ.
ಅವ್ರ ಸಂಭಯ್ತಾರ.
ಹ್ಮ್ ಸಂಬಯತಾರ. ಸಮಯತಾರ ಏೂಪಾ ಮ ಎರ ರೂಪಾ ಅಂತಾರ. ಅಪ್ಪಾ ಎಪ್ಪಸ ಮಾತಾಡಲ್ಲ ನನ್ ಪಾಪ.
ಹಂಗಿತ್ತ ರೂಪ ಪಡ್ವಿ ಹೇಗ್ರಿಕೆ ಅಂತ.
. ಅ ಧಾರ . ಧಾರ ಆಟ ಉಲ . ಹಲೋ . ಕಾಲೇಜ್ದಾಗಿದ್ದಾನ ಈಗ ಪ್ರೆಸೆಂಟ್ ಗುಂಡಾಳೆ. ಆಯ್ತೆ ಬಸ್ ಬಂದು. ಬಾ ಆಯ್ತು ಈಗಗ ಎಲ್ಲಿಯಾರ ಬರ್ತಲ್. ಹಾ ಸರಿ ಸರ್.
ಬರಿ ತಗಲಾ.
ಆಯ್ತು ಮಾಡತ್ ನೋಡಿ ಮತ್ತೆ.
ಆಯ್ತಾಯ್ತ್ ಮಾಡಿಂದರಿ ಮಾಡ್.
ಹ ಮಾಡ್ತ ಮಾಡ ಅವ. ಅ ನಿ ಅವನ ಮಾ